ಹಾ ಕೇೇಳಳ್ಸ್ತ ಪ್ರಶ್ನಾತ್ ಹ ಎಲ್ಲನೆೇ
ಹ ಎಕ್ಸಾಮ ಒಚವಾಗಿಾಮ
ಆ
ಎಕ್ಸಾಮ ಟೈಮಟೇಬಲ್
ಟರ
ಹಾ ನೋಡಿಲ್ಲ.
ಹ ಯಾವಾಗ್ ಬಿಟ್ರ ಹೇಳ
ಇನ್ನೆ ಬಿಟರು ಏಳ್ನೇ ತಾರೀಕಿ
ಒಳ್ಳೆ ತಾರೀಕ ಬಿಟ ನಾನ್ ನೋಡ್ಯಲ್ ನನ್ ಗುಟ್ಳಿದ್ದೆ ತಗದಾರ ಏನ್ ಮಾಡ್ಯಾರ
ಏ ಮಾಡಣ ಅಲ್ಲಿ ಬರ್ತ ಎಲ್ಲಿ ಎಕ್ಸಾಮ್ಗೆ
ಹ್ಮ ಎಕ್ಜಾಮ ಭರಿ ಬ ಪಪ್ಪ ಡಿಗ್ರಿ ಆದದ ಆಯ್ತ ೈನಲ್ ಇತ ಹ್ಮ್ ಯಾವಾಗ ಯಾವಾಗ ಇದ್ದ ಯಾವಾಗಲ್ಲ
ಹದ್ನನೈದಿಂದ ಹದ್ನನೈರಿಂದ ಸ್ಟಾರ್ಟ್ ಆಗುತ್ತ
ಅದನ ತರಕ ತ ಸಟಕಾ ಮುಗಿಯ
ಮುಗಿಯೋದು ಹನ್ನೆರಡಕ್ ಮುಗಿತದ ಮೇ ಹನ್ನೆರಡು ಹ ಸರಿ ಏಪ್ರಿಲ್ ಜೂನ್ ಹನ್ನೆರಡು ಹ
ಹ ಬಾಳ ದೂರ ಹೊಜ್ಜಯತ ಪಂದ ಅಲ್ಲ ಒಂದೊಂದ್ ತಿಂಗಳ ಎಕ್ಸಾಮ್ ಓದ್ತಾವ ಹ
ಹ್ಮ್
ಒಂದ ತಿಂಗಳು ತ ಅಂದ ಎಕ್ಸಾಮ
ನಮ್ ಕಡೆ ನಮ್ ಯುನಿವರ್ಸಿಟಿ ಒಂದ್ ತಿಂಗಳ ಕಂಡಕ್ಟ್ ಮಾಡ್ಕರೋದು ಏನ್ ಮಾಡ್ಬೇಕ ನೋ
ಹ್ಮ್ ಹ ಯಾವಾಗಾಗೋಗ
ನಾನು ಚಿಲ್ಲು ಹ್ಮ್ಮ್ ಎ ತಾರಕಲ
ಹೌದಾ ನಾವ ಈಗ ಜಾಕ ಮಾಡಿದೆೆ ಬಟ್ಟೆ ಹಕೊಂಡ್ರೆ ಚತ್ ಮಾಡಿದೆ ಬಟ್ಟೆ ಇ ಕಣಾಲಗಪ್ಪ ಎಲ್ಲ ಇಲ್ಲದ ಹ ಹಾ ಎಕ್ಸಾಮಕ ಅದೇ ಈಗ ಈಗ ಜೂನ್ ತಿಂಗದಾಗ ಬಿತ್ತ ಸ್ಟಾರ್ಟ್ ಆಗ್ಬಿಡ್ತಾವ
ಹ್ಮ್
ಆ ಈಗ ಬೈಕ್ ಬಿಟ್ಟ ಹೋಗ್ಬೇಕಂದ್ರ ಒಳ್ಳೆ ಇಲ್ಲಿ ಆರ್ಡ್ರ ಲೇಟ್ ಆಗತ್ತ ಬಹಳ ದಿನ ಆಗತ್ತ ಅಲ್ಲಿ ಕೆಲ್ಸಕ್ಕೆ ಎಮರ್ಜೆನ್ಸಿ ಸೀಕೀಯಾಕರ್ತದ ಬೈಕ್ ಈಗ ಭೈ ಇಲ್ಲಬುಟ್ಟು ಹಾ
ಬೇಕತಿರ್ತ ಬೇಕಾದರ್ತ
ಹಾ ಒಂದ್ ತಿಂಗ್ ಹೋಗ ಹೋಗತ್ತಾ ಮತ್ತ ಬಿತ್ತ ಹೋಗ್ಂತಂದ ಲೇಟ್ ಆಗತ್ತಾ ಈಗ ಬೈಕ್ ತಗೊಂಡೋಗ್ರಂತ ಮಾಡಿ ನಾನು
ತಂಬಾ ತೊಂಬ ಅದೇ ನಾನು ಬಸ್ ಶೋಗತಪ್ಪ
ಬಸ್ಸಗ ಹೋತೆ ಏನ್ ಲಗೇಜ್ ಬಾಳ್ದಾವನ್
ಹಾ ಲಗೇಜ್ ಒಂದ್ ನಾಲ್ಕೈದು್ ಲಗೇಜ್ ಅದಾವ ಎಲ್ಲ ತಗೊಂಡ ಹೋಗ್ಬೇಕಲ್ಲ ಊರಿಗೆ ಹ್ಮ್ ಅ ಕೈ ಂಜೇಜ ಆಗ್ತ ಅಲ್ಲ ಬಟ್ಟೆ ಬುಕ್ಸು ಇಲ್ಲ ಇಲ್ಲ ಅಡ್ಜಸ್ಟ್ ಆಗಲ್ಲ
ಓ ಲಾಂಗ್ ಆಗತ್ತಲ್ಲ ಜರ್ನಿ
ಹ್ಮ ಖಾಲಿ ಬ್ಯಾಗ್ ಅದಾವ ಆದ್ರೆ ಬಸ್ ಬೈಕ ಬರ್ಬೋದುು
ಹಾ
ನೈಟ್ ಜರ್ನಿ ಆಗುತ್ತಾ ಬೈಕ ಚೆನ್ನಾಗಿಲ್ ನೈಟ್ ಎಲ್ಲ ಓಡ್ಸಕ ಫೋಕಸ್ ಲೈಟ್ ಸಿರ್ಮಕ್ಕ
ಹೌದ ಸರಿ ಇಲ್ಲ ನನ್ಸ
ಹ್ಮ
ಹ್ಮ್ ಹ್ಮ್ ಈಗ ಅದೇ ಹೆಂಗ್ ಮಾಡ್ಲ ನಂಗಗತಿ ಈಗ ಬೈಕ್ ತಗೊಂಡ್ ಓಲೇಬೇಕಕ್ ಆಪ್ಷನ್ ಇಲ್ ನಂಗ
ಭ ತಟೋೊಂಡೊಂಡಾ ಬಾಾನೆೋಬ ಅಭಿನಯಂತರನ ಹ್ಮ್ ಲಾಂಗ್ ಆಗುತ್ತಪ್ಪಾ
ಹ ಬ್ಯಾಾಸರಾಗ ಪಹಢಕ ಇಲ್ಲಿ ಆರ್ಡ್ರ ಕೊಡೊತ್ತಾಗ ಮೂರ್ ಅಲ್ಲ ಆರ್ ಕೂಡೂಾ ನಾಕ್ ಕಿಲೋಮೀರ್ ಕೊಟ್ರೆ ಬ್ಯಾಸ್ರಾಗತ್ತಾ ಇನ್ನು
ಅದ ಹೆಂಗ್ ಮಾಡ ಹೆಂಗ ಮಾಡ ನೀವು ಅಲಕ್ಕೇನ ನೀವು ನಾರ್ ನಮಲೆ ಓಡಾಡಕ್ ನನ್ ಬೈಕ್ ಕೊಡ್ತೀಿ ಅ ಆದ್ರ ಹೊಲಕ್ ಅಂದ್ರ ನಡೆಯಲ್ಲ ಅಲ್ಲಿ
ಹೊಲಕ್ ನಡ ಅಲ್ಲ ಮೊನ್ನೆನ್ನೆ ಒಮ್ಮೆ ತಗೊಂಡ್ ಹೋಗಿ ಆಗಿದ್ದಿಲ್ಲ
ಹ್ಮ್ ಸುಗ್ನೆ ಅವೆಲ್ಲ
ಹ್ಮ್ ಇಲ್ಲ ಎಮರ್ಜೆನ್ಸಿ ಯಾವ ಯಾವಾಗ ಟೈಮ್ ಹೆಂಗಿರುತ್ತೆ ಯಾರಿ ಗೊತ್ತು ಬೇಟಿ ಆಗಕ ಬೇಕ
ಹ್ಮ್ ಹ್ಮ್ ಹ್ಮ್
ಈಗ ಅದೇ ಹೆಂಗ್ ಮಾಡ್ಬೇಕು ಅನ್ನಂಗಗೇತಿ ಈಗ ಒಳ್ಳಿ ಬೆಂಗ್ಳೂರಿಗೆ ಬರವನ್ ಎಕ್ಸಾಮ್್ದಿಂದ
ಹ್ಮ್ ಬೆಂಗ್ಳೂರ್ ಏನ್ ಇಲ್ಲ ಅನ್ಸುತ್ತೆ ಬೆಂಗ್ಳೂರ್ ಬಂಗ್ ಅದೇಜ್ ಎಲ್ಲ ತೊಂದ ಹೊಂಟನ್ ಬೆಂಗ್ಳೂರ್ ಏನ್ ಡೌಟ್ ಬಿಜಾಪುರ್ ಎಲ್ಲಾ ಧಾರವಾಡ ಹೋಗ್ಬೇಕು ಹ್ಮ್
ಈ ಇಲ್ಲ ನನಗೆ ನನ್ ಕೊನೆಗೆ ನ ವಾಯ್ಸ್ ಕೇಳ ತ ನಿಮ್ಗೆ
ಇಲ್ಲ
ಅಲ್ಲಿ ಹ ಈಡಾ
ಕಾಗತದೆ ಕ್ಲಿಯರ್ ಆ ಅದೇ ಎಕ್ಸಾಮ್ಗೆ ಹೆಂಗ್ ಮಾಡೋಡಪ್ಪಾ ಎಕ್ಸಾಮ್ ಹ
ಹಾ
ಹೋಗದ್ ಬಿಡ ಅಲ್ಲಿ ಎಕ್ಸಾಮ್ ಹೆಂಗ್ ಮೇಡಮ್
ಎಕ್ಸಾಮ್ ಕಾ ಈಗ ಹಂಗಬ್ಬ ಬ ಇಲ್ಲೇನ್ ಆಸ್ಲ್ಕ್ ಹೋಗಮ್ಮ ಹೆಂಗ ಅಪ್ ಅಂಡ್ ಡೌನ್ ಬರ್ದ ಹೋಗಮ್ಮ ಬರ್ಯಾದ ಹೋಗೋದ ಮಡ
ಇಲ್ಲ ಇಲ್ಲ ಡೈರೆಕ್ಟ್ ಊರ್ರಿಗೆ ಹೋಗ್ತೆ ನಾನು
ಹ್ಮ್
ಬೇರೆ ಎಕ್ಸಾಮ್ ಹೆಂಗ್ ಮೇಡಮ್ ಒಂದ್ ಎಕ್ಸಾಮ್ ಹೆಂಗಾದ್ರರು ಬರಿ ರೀತಿ
ಹ್ಮ್
ದೂರ ಆಗುತ್ತಲ್ಲಾ ನಲ್ವತ್ತೈವತ್ತು ಕಿಲೋಮೀಟರ್ ಆಗುತ್ತಲ್ಲಾ
ಹಾ ಅದೇ ಹೇಳಾಕತ್ತನೆ ಹೆಂಗ ಅಪ್ಪಿ್ ಹಾಸ್ಟೆಲ್ ಆಯತ್ ಬಿೂಡ ಅಲ್ಲಿ
ಹ್ಮ್
ಹಾಸ್ಟೆಲ್ಾಗ ಇದ್ದು ನಡೀತದ ಬೇಕಂದ್ರೆ ಹದ್ಿನೈದು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಬಂದು ಕಂಟಿನ್ಯೂ ಇದ್ದಾಗ ಅಲ್ಲೇ ಇದ್ರೆ ಆಯ್ತಾ
ಕಂಟಿನ್ಯೂ ಯಾವದಿಲ್ಲ
ಮತ್ತೆ ಎಷ್ಟೆಷ್ಟು ದಿನಕ್ಕೆ್ಯಾಪದ
ನಾಲ್ಕನ ದಿನ ಒಂದ್ ವಾರ ಎಂಟ ದಿನ
ಅ ವಹ ವ
ಹ್ಮ್ ಮೊದ್ಲೇ ಹಾಸ್ಟೆಲ್ಲ ಇಲ್ಲ
ಹ್ಮ್
ಅದಕ್ಕೆೇ ತೊಂದರೆ ಆಗುತ್ತೆ ಎಕ್ಸಾಮಿಗೆ
ನ್ ಮಾಡ್ಬೇಕು
ಅಪ್ ಅಂಡ್ ಡೌನ್ ಮಾಡ್ಬೋದು ಬಸ್ಸಿಗಾದ್ೂನು ಈಗ ನೋಡು ನಮ್ಮೂಊರಿಂದ ಉನ್ಸಿಲಿಗಿ ಹನೈದ್ರೂಪೆ ಇಪ್ಪತ್ರೂಪೆ
ಹಾ
ಹಣಸಿಗೆಯಿಂದ ಮತ್ತೆ ಸಪ ಐವತ್ತು
ಐದ್ ರೂಪಾಯಿ ನಾಲ್
ಹ್ಮ ಸಿಕ್ಸ್ಟೀನ್ ಎಡ್ಪ
ಹಾ
ಏಟಿ ಏಟಿ ಎಷ್ಟ ಆಯ್ತು ಏಟಿ ಪ್ಲಸ್
ಒಂದ್ ಸೈಡ್ ಆದದು ಬ್ರೆ
ಅದೇ ಏಟೆ ಆಯ್ತು ಒಂದ್ ಸೈಡ್
ಹಾ
ಎರಡ್ ಸೈಡ್ ಆದ್ರ ಒನ್ ಸಿಕ್ಸ್ಟಿ ಆಗುತ್ತಾ
ಹಾ ಮತ್ತ ಇಬ್ಬರು ಎಲ್ಲಾ ಇಬ್ರು ಒಳ್ಳೇಬೇಕ ಬಸಿ ಕೊಟ್ರ ವೇಟ್ ಮಾಡಬೇಕು ಬೈಕ್ ತಗೊಂಡ ಹೋದ್ರ ಒಂದ್ ಎಡ್ನೂರ ಐವತ್ ಮೂರುೂಪದ ಹ ಆಗ್ತಿರ್್ ಬರ್ತವಿ,
ಅದೇ ಬಸ್ ಬಸ್ ಬೈಕಗಾದ್ರೆ ತ್ರೀ ಹಂಡ್ರೆಡ್ ಪೆಟ್ರೋಲ್ ಹೋಗುತ್ತೆ
ಹಾ ಅಷ್ಟೇ
ನಿಂದಾದ್ರೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆರಾಮ್ ಹೋಗುತ್ತೆ.
ಹಾ
ಹ್ಮ ನಿನ್ ಮೈಲೇಜ್ ಅಂತರೂ ನಲವತ್ತೈದು ಐವತ್ತು ಕೊಡತಾ ಇರದೆೇ ತೊಂಬತ್ತು ಕಿಲೋಮೀಟ್ರ
ಹಾ
ಅದೇ ಒಂದ ಏಳ್ನೂರ ಏಳ್ನೂರು ರೂಪಾಯಿ ಏನೂರ ಐತ್ತು ಹೋಗುತ್ತಾ ಏನೂರ ಹೋಗುತ್ತಾ ನಂದಾದ್ರ ಮುನ್ನೂರು ರೂಪಾಯಿ ಹೋಗುತ್ತ
ಹಾ ನಡೀತದ, ಎಕ್ಸಾಮ್ ಹೆಂಗ್ ನಡತಾವ ನಾ ಅಂತೀನಿ?
ಅದೇ ಫೈನಲ್ ಇಯರ್ ಬೇರೆ ಅದ ಸ್ಟ್ರಿಕ್ ನಡತಾವ ಏನು?
ಹ್ಮ್ ಓದಿನ ಪಾವು ಅಷ್ಟೊಂದು ಇಷ್ಟ್ ದಿನ ಓದ್ ಬಿಟ್ಬಿಟ್ಟೇನಲ್ಲ,
ಹ್ಮ್ ನಾ ಹೇ ಕೊಡ್ತವ ಎಕನಮಿ ನಾವುದು ಒ ಓದ ನೀ
ಹ
ಯಾವ್ದ ಯಾವ್ದ ಇಂಪಾರ್ಟೆಂಟ್ ಕ್ವಶನ್ ಬರ್ತ್ತತಂತ ಗೊಾ ಸ್ವಲ್ಪ ಅವವು ಹೇಳ್ತಿನಿ ಅವು ಒದ್ಕಳ್ೋಕತ್ತ ಅಂತ ಎನಿಲ್ಲಾ ನೀ ಜಸ್ಟ್ ಪಾಯಿಂಟ್ಸ್ ನೆನಪ ಇಟಕೋ
ಹಾ
ಉಲ್ಕದೆಲ್ಲ ನಿನ್ ನಾಲೆಜ್ ಪ್ರಕಾರ ಬರೀ
ಹ್ಮ್ ಸ್ವಲ್ಪ ಒಂದ ಪಾಯಿಂ ಸಿಿಕ್ರಾ ಏನಾದ ಮಾಡ್ಕೊಂತ ಬರ್ಬೋದು
ಈಗ ನೋಡಪ್ಪಾ ನಮಗ್ ಸಬ್ಜೆಕ್ಟ್ ಇರದೆೇ ಎಕನಮಿ ಮತ್ತು ಹಿಸ್ಟ್ರಿ ಇವೆರಡೆ ಸಬ್ಜೆಕ್ಟ್ಸ್ ಅದಾವ
ಹಾ
ಇನ್ನೊಂದು ಯಡಾಗುತ್ತಾ ಅದು ನ್ ಪೊಲಿಿಟ ಯಾಡಗುತ್ತಾ,
ಡ ಲಿಸ್ಟ್ ಹದೆ ಸಬ್ಜೆಕ್ಟ್
ಯ ಸ ಜೆಕ್ಟ್ ತದಾ
ಇ ಅದ ಅದ್ರ ಒಂದು ಇದು ಮಾಡಡ್ತಾರಲ್ಲ ಮ
ಹ್ಮ್ ಅದೇ ಹೇಳಾಗತಿನಪ್ಪಾ ಅದು ಹಯಿ ಅದು
ಹಾ ವಹ
ಹ್ಮ ಈಗ್ ನೋಡ ಏಳ್ ಸಬ್ಜೆಕ್ಟ್ಸ್ ಅದ ಏಳ್ ಪೇಪರ್ಸ್
ಹಾ
ಒಂದೇ ಪೇಪರ್ ನ ಒಂದೇ ಸಬ್ಜೆಕ್ಟ್ ನ ಮೂರು ಪೇಪರ್ ಡಿವೈಡ್ ಮಾಡರ್
ಹಓ ಹ್ಮ್
ಪೇಪರ್ ಒನ್ ಪೇಪರ್ ಟೂ ಇಂಗೆ ಎಕನಾಮಿ ಎಕನಾಮಿ ಟೂ ಎಕನಾಮಿ ತ್ರೀ ಅ
ಹ್ಮ್
ಸೊ ಎಕನಮಿ ಏನ್ ಅಷ್ಟೊಂದ ಏನ್ ಟಫ್ಗ ಏನ್ ಕೇಳಲ್ಲ ಬರೀ ನಮ ಇಂಡಿಯನ್ ಎಕನಮಿ ಬಗ್ ಕೇಳ್ತಾರ ನಾ ಹೇಳ್ತಂತು
ಹಾ ಯಾವ ಪ್ಯಾಂಟ್ ಪ್ಯಾಂಟ್ ನೋಡ್ಕೊಂಡಿವಂದ್ರ
ಹ್ಮ್
ಬರ್ಯಕೂ ಈಸಿ ಆಗತ್ತಾ ನಂದು ಒಂದು ಒಂದು ಬ್ಯಾಕ್ ಲೇಪುವ
ಹ ಯಾವ್ದ ಕಟ್ಟಿದಿಲ್ಲ ಎಕ್ಸಾಮ್
ಹಾ ಕಟ್ಟಿದಿ ನಿ ಅಕ್ಕನ ಲಗ್ನಕ್ ಹೋಗಿದೀವಲ್ಲ ಒಮ್ಮೆ ಒಂದು ಇದು ಅಗಗ್ಲಿಲ್ಲ
ಯ ಅದು ಅವಾಗೆ ಆಯ್ತು ಅವಾಗೆ ಕ್ಲಿಯರ್ ಆಗ್ಯಾದ ಟ್ರಡ ಸೆಮಿಂದದು
ಹೌದಾ ಹ್ಮ್ ಹ್ಮ್ ಓ ಹೌದಲ್ಲ ಹ ಹ ಇಲ್ಲ ಇಲ್ಲ ನಾ ಇದು ಬೇರೆ ಅದ ಬಸ್
ಇದು ಫೋರ್ತ್ ಸೆಮಿ ನಿ ರಿಸಲ್ಟ್ ನೋಡಿದಿ ಫೋರ್ತ್ ಸೆಮ ರಿಸಲ್ಟ್ ಬಿಟ್ಟ ಕಲ
ಯಾವದ
ಫೋರ್ತ್ ಸೆಮಿಂದ್ ರಿಸಲ್ಟ್ ಬಿಟ್ಟರಾ ನಿಂದ ಎರಡು ಹೋಗ್ಯಾವಂತೆ ಹೇಳ್ಯನ ಪ್ರಭು
ಹೌದಾ
ಹ್ಮ್
ಕ ಕಟ್ಟಿ ಕಟ್ಟ ನಾನ ಅದನ್
ಹ
ಹ್ಮ್ ಅಯ ಅದು ಇದ್ರೊಳಗ ಬರ್ತ ಹ
ಇಲ್ಲ ಇದ್ರೊಳಗ್ ಬರಲ್ಲ
ಮತ್ತ ನೀವು ಡೇಟ್ ಮುಗಿದಿಂದ ಸಪ್ರೇಟ್ ಅಗಾವ ನಾವು
ಇದ್ರೊಳಗೆ ಬರುತ್ತಾ ಡೇಟ್ತ್ತ ಬೇರೆ ಬೇರೆ ಅದಾವಲ್ಲ
ಹಾ ಡೇಟ್ ಬೇರಾದರಲ್ಲ ನಡಿತಾದ ಬೀಡು
ಬರಿ ಮರಿ ಇಂದು ಕಳಿಸಿರೋ ಯಾವ ಸಬ್ಜೆಕ್ಟ್ ಹೋಗ್ಯಾವ ಅಂತ ನಾನ್ ನೋಡ್ಕೋತೀನಿ ನಿಂದ ಯಾವಾಗ ಇರುತ್ತಾ ನಂದ ಯಾವಾಗ ಇರುತ್ತ ಅಂತ
ಹಾ ಹಾಲ್ ಟಿಕೆಟ್ ಆಲ್ ಟಿಕೆಟ್ ನೋಡ ಹೋಗಾಗ ಯಾವ್ದೇ ಜ ಬತ
ಆಾ ಟಿಕೆಟ್ ಇನ್ನೇನ್ ಇನ್ನೊಂದು ಎರಡು ದಿನದಲ್ಲಿ ಬಿಡ್ತಾರೆ ಆಾ ಟಿಕೆಟ್
ಹಾ ಸೀದಾ ಇದಕ್ ಬಿಡ್ತಾರಲ್ಲ ವಾಟ್ಸಪ್
ನಾವವು ಡೌನ್ಲೋಡ್ ಮಾಡ್ಬಹದು
ಹಾ
ನ ನೋಡ್ ಮಾಡಿ ಪ್ರಿಂಟ್ ಔಟ್ ತಗೋಬೇಕು ಅಷ್
ನಡಿತದಾಣ
ಹ್ಮ್
ಹ್ಮ ಅಂದ್ರೆ ಇದು ನೀನ್ ಹನ್ನೆರಡನ ತಾರೀಕಿಗೆ ಹೋಗತ್ತಾನ ನದಿಮೂರ್
ನಾನು ನಾನ ಹೇಳ್ತನಿ ಮನ್ಯಾಗ ಫೋನ್ ಹಚ್ಚಿ ಮಾತಾಡ್ತನಿ
ಹಾ
ಅವ್ರ ಹೆಂಗ ಹಳ್ತಾರ ಅಂಗ ಕೇಳತಿನಿ
ಏನ್ನ ಕನ್ಫರ್ಮ್ ಇಲ್ಲ
ಇಲ್ಲ ಇಲ್ಲ ಕೇಳಿಲ್ಲ ಅವ ಮನೇಲಿ ಏನು
ನಮ್ಮನೆ ಹೇಳಿಲ್ಲ
ಹ ಮನ್ಯಾಗ ಹತ್ತಕ್ ಬಂದ್ರ ಹತ್ತಕ್ ಬರ್ತ್ನಿ
ಹದಿಮರುೂಪಾಯಿ ಕೊಡ್ಬೇಕಕ್ತ ಒಂದ್ ವೇಳೆ ಕುಂದ್ರಯ್ಯ ಕುಂತ ಅಂದ್ರ ಹ ಮನ್ಯಾಗ ಏನ್ ಹೇಳಿತಂದ್ರು ಹದಿಮೂರನೇ ತಾರಕ ಯಂದ್ರೆ ಹದ್ನಾಕು ಕೇಳಿತಿ ಹದ್ನಾಾಕನೇ ತಿ ಒಂದ ದಿನ ಇದ ಹದಿನೈನೇ ತಾರೀಕ ಮುಂಜಳೆ ಮುಂಜೆ ಅದ ಮುಂಜೆ ಬರ್ಬೇಕ ಎಷ್ಟು ಗಂಟೆಗೆ ಆಗದ
ಬೆಳಿಗ್ಗೆ ಮೂರ್ ಗಂಟೆಯಿಂದ ಸ್ಟಾರ್ಟ್ ಆತ ಮೂರರಿಂದ ಐದು
ಹಾ ಮೂರ್ ಗಂಟೆಲಿ ಇತ್ತಲ್ಲ
ಹ್ಮ್ ಬರಬೊದ ಆರಾಮ್
ಹಾ
ಮಾರ ಬರುಮ ಬರುಮ
ಅಲ್ಲ ಮೂರು ಗಂಟೆಲಿ ಆರಾಮ್ ಅವತ್ತ ದಿನ ಹಲ ಬಿರ್ಬೋದಲ್ಲ
ನಾನ್ ಬರಲ್ಲವಾಗ ನೀನ್ ನೀನ್ ನಾನು ಹೋಗೋದ್ ನಾನ್ ಬೇಗ ಹೋಗ್ತೀನಿ ಬ ನೀ
ಹೌದಾ ಇಲ್ಲಿ ನಮ್ದು ಡ್ಯೂಟಿ ಐ ಹ
ನಿಿನಗೆ ಆಮೇಲೆ ಮಾಡ್ತೀನಿ
ಹಾ ಸರಿತೊ